ಹಲೋ
ಹಲ ನಮಸ್ತೆ ಬ್ರೋ
ನಮಸ್ತೆೇ ಸರ್ ಯಾವಾಗ್ಲೇ ಫೋನ್ ಏನ ಕಟ್ಟಾದಂಗಿದೆ.
ಹಾ. ಅವಾಗ್ಲ ಮಾತಾಡ್ತಾನೆ ಇದ್ವಿ ಕಟ್ಟಾಗಬಿಡ್ತು.
ಫೋನ್ ಮಾಡಿದ್ದ ಆದ್ರಿಂದ ಏನಾದ್ರು ಕಟ್ಟಾಗಿರ್ಬೋದು.
ನಾ ನೆಟ್ವರ್ಕ್ ಇಲ್ವೇನು ಅಂತ ಮನೆಯಿಂದ ಆಚೆ ಬಂದೆ.
ಹ್ಮ ಹ್ಮ.
ಪ್ರಾಬ್ಲಮ್ ಆ ಗೊತ್ತಿಲ್ಲ ಅದೇ ಫ್ರೆಂಡ್ ಫೋನ್ ಮಾಡಿ ಅಮೌಂಟ್ ಏನೋ ಕೇಳ್ದ. ಹ್ಮ ಒಂದು ಸಾವಿರೂ. ಪ್ಪ ಇದ್ರೆ ಅಮೌಂಟ್ ಹಾಕೋ ಏನು ಚೀಟಿ ಇದೆ. ಇಪ್ಪತ್ತೈದನೇ ತಾರೀಕು ಇವತ್ತು ಚೀಟಿ ಕಟ್ಬೇಕಾಗಿತ್ತು ಅಂದ ಇವವಾಗಿಲ್ಲಾರು ನಡೆ ಬೆಳಿಗ್ಗೆಯಗಾಕ್ತೀನಿ ಅಂದೆ ನಾನು
ಹಾ
ಹ್ಮ್ ಅದಕ್ಕೆ ಹ ಸರಿ ಇ ಆದಷ್ಟು ಬೇಕ ಆತ ಅಂದ
ಹಾ
ಹಾ ಸರಿ ಮಾರ್ನಿಂಗ್ ಆಗ್ತೀನಿ ಬೆಳಿಗ್ಗೆನೆ ಒಂದು ಏಳು ಗಂಟೆ ಎಂಟು ಗಂಟೆ ಒಳಗಡೆ ಆಗ್ತೀನಿ ನಾನು
ಸರಿ ಸ ಇವಾಗ ಅಮೌಂಟ್ ಇಲ್ಲ ಅಲ್ವಾ ಬೆಳಿಗ್ಗೆ ಹಿಂಗ್ ಅಡ್ಜಸ್ಟ್ ಮಾಡ್ತೀರಾ
ಹಾ
ಇವಾಗ ಅಮೌಂಟ್ ಇಲ್ಲ ಅಲ್ವಾ ಬೆಳಿಗ್ಗೆ ಹಿಂಗ ಅಡ್ಜಸ್ಟ್ ಮಾಡ್ತೀರಾ
ರ್ನಾದ್ರು ಕೇಳಿ ಹಾಕ್ಬುದು
ಹಾ ಸರಿ ಸರಿ ಸರಿ ಇದು ಬೆಳಿಗ್ಗೆ ಎಲ್ಲ ಏನೇನ್ ಕೆಲ್ಸ ಮಾಡಿದ್ರಿ ನೀವ
ಹ್ಮ್ ಬೆಳಿಗ್ಗೆಯಿಂದನ
ಅದು ನಿದ್ದೆ ಬರ್ತಿದ್ಯಾ
ಹಂಗೇನು ಇಲ್ಲ ನಿಮ್ದೇನು ಹಾಕ್ಲಿಸಿದ್ರಲ್ ನಿಮ ನೋಡಿ ನಮಗೂ ದಾಸಕ್ಕೆ ಒಂದು
ಹಂಗಲ್ಲ ಬ್ರೋ ಮನೇಲ್ಲ ಮಲಗಿದ್ದೆ
ಹಾ
ಮಲಗಿದ್ದಾಗ ನಿದ್ದೆ ಬರ್ಲಿಲ್ಲ
ಹ್ಮ
ನೆಟ್ವರ್ಕ್ ಇಲ್ಲ ಅಂತ ನನ್ ಮನೆಯಿಂದ ಆಚೆ ಬಂದ್ ರೋಡ್ಕ್ ಬಂದ್ರೆ
ಹಾ
ತೂಗಡ್ಸ್ಕೊಂಡ್ ಬರ್ತ ಐತಿ ನಿದ್ದೆ ಮಾತ್ರ
ಹ ಹಾ ಸರಿ ಸರಿ
ಅದೇ ಬೆಳಿಗ್ಗೆಯಿಂದ ಏನೇನ್ ಮಾಡಿದ್ರ ಅಂತ ಹೇಳಲೇ ಇಲ್ಲ
ಬೆಳಿಗ್ಗೆಯಿಂದ ಅಂದ್ರೆ ಅಹ ನಾವು ಬೆಳಿಗ್ಗೆ ಇದ್ದೆ ನಾನು
ಹ
ಬೆಳಿಗ್ಗೆದು ಫ್ರೆಂಡ್ ಮೂರ್ ಮನೆ ಹತ್ರ ಹೋದೆ
ಹಾ
ಹ್ಮ್್ಮ ಹ ಅಲ್ಲ ಅ ಅಲ್ಲ ಬೆಳಿಗ್ಗೆ ಎದ್ದು ಎದ್ದದ್ ತಕ್ಷಣ ಮನೆ ಮನೆ ಅಥವಾ ನಮ್ಮ ಮತ್ತೆ ಮಾಡಿದ್ರು
ಆ
ಟೀ ಟೀ ಟೀ ಮಾಡಿದ್ರು
ಹಾ ಟೀ ಆ
ಟಿ ಒಳಗಡೆ ನೊಣ ಬಿದೋಯ್ತು
ಅಯ್ಯಯ್ಯೋ ಎಂಗಿ ಬಿಟಾ
ನೊಣ ಬಿದಾಯ್ತು ಆದ ನಂಕ ಬೇ ಅಂದ್ಬಿಟ್ಟು ನಾನನ್ ಎತ್ಕೊಂಡೋಗಿ ಚಲ್ಲಾಕ್ದೆ
ಅಯ ನೀವೇನ್ಬ್ರೋ ಈ ತರ ವೇಸ್ಟ್ ಮಾಡ್ತೀರಾ
ಅಯ್ಯ್ಯೋ ನಣ ಬರೋದು
ನೊಣನ್ ಪಕ್ಕಿಟ್ ಬಿಟ್ಟು ಒಂದ್ ಒಂದ್ ಪ್ಲೇಟ್ಲ್ಲಿ ಅಲ್ಲ ಬ್ರ ಇ ಇ ಇ ಈ ಒಂದು ಪ್ಲೇಟ್ ಅಲ್ಲಿ ಟಿ ಎಟ್ಬಟ್ಟ ನೋಣ ಅದ್ರೊಳಗೆ ಬಿಡ್ಬೇಕಿತ್ತು ಅದೆಲ್ಲೋ ಈ ಜೋಡಿಯಾಕೆ ಬಂದಿರಬೋದು
ಇಲ್ಲ ಇಲ್ಲ ಇಲ್ಲ ಅದು ನೋಣ ಇಲ್ಲಿಂದ ಎಲ್ಲಿಗಿರುತ್ತ ಎಲ್ಲೆಲ್ಲಿ ಹೋಗಿರುತ್ತೋ ಅದ್ ನೆನ್ಸ್ಕೊಂಡು ನಾವ್ ಕುಡ್ಯಕ್ಕೋಗಿಲ್ಲ ಏತ್ಕೊಂಡ ಹೋಗಿ
ಬ್ರೊ ನೋಣ ಎಲ್ಲೋ ಟಿ ಯಲ್ಲಿ ಟೀ ಯಲ್ಲಿ ಈಜೋಡಿಯಕ ಬಂದಿರ ದು ನೀವು ಅದನ್ನ ಎತ್ಕೊಂಡೋಗ್ ತಿನ್ಬಿಟ್ಟ್ರೆ ಹಿಂಗೇಳಿ ಅಪರೂಪಕ್ ಟೀ ಕಾಣ್ಸಿರತ್ತೆ ಅದಕ್ಕೆ ಈ ಜೋಡೆದ
ಹಾ ಅದು ಅದು ಬೇರೆ ಸಕ್ಕರೆ ಬೇರೆ ಹಾಕಿ
ಹ ಹ
ಹಾ ಹ ಹಾ ಹ ಸ್ವೀಟ್ ಆಗಿ ಈಜಡಣ ಬಂತೂ ಸ್ವೀಟ್ ಆಗೋಯ್ತದು ಡಮಾರ್ ಆಗೋಯ್ತದು ಅದು ಡಮರ್ ಆದ್ರೆ ಹೋಗ್ಲಿ ನನ್ನ ಟಿ ಓಯ್ತೆ ಬೆಳಿಗ ಗೆ ಬಿಳಗ್ಗೆನೆ ಟೀ ಹೋಯ್ತು
ಟೀಯೊಳಗೆ ಇರೋ ಹಾಲ ಏನಾಯ್ತು ಸಕ್ಕರೆ ಏನಾಯ್ತು
ಹೌದು
ಟೀ ಪುಡಿ ಏನಾಯ್ತು ಶುಂಠಿ ಏನಾಯ್ತು
ಅಯ್ಯಲ್ಲ ನಮ್ದ ಬಿ ಬೆಳಿಗ್ಗೆ ಎದ್ದಿತ್ತಕ್ಷಣ ನನ್ನ ಮುಖಾ ನೋಡ್ದೇ
ಹ ಹ ಹ ನೋಣ ಮುಖಾನ್ ನೋಡಿದ್ರಿ ಹ ಹ ಅಯ್ಯೊ ಹಾ
ಆಮೇಲೆ ಅದು ಮುಗಿಸ್ಕೊಂಡು ಹ್ಮ ಫ್ರೆಂಡ್ ತಮ್ಮನೆ ಹತ್ರ ಓದೆ
ಹಾ
ಫ್ರೆಂಡ್ ಅವ್ರ ಮನೆ ಹತ್ರ ಹದ್ರೆ ಅವನೇನ ಗಾಡಿ ರೀಡಿ ಮಾಡ್ತ ಇದ್ದು ಅಂದ್ರೆ ಸ್ಪ್ಲೆಂಡರ್ ಗಾಡಿ ಏನೋ ಎಕ್ಸ್ಲೆಟ್ ವರ ನೋ ಪ್ರಾಬ್ಲಮ್ ಐತೆ ಅಂತ ಅದನ್ ರೆಡಿ ಮಾಡ್ದ
ಹಾ
ಅದು ಚೆನ್ನಾಗೆ ಇತು
ಹಾ
ಇದನ್ನ ತಿರ್ಗೊ ಮತ್ತೆ ರೆಡಿ ಮಾಡುದ ಅವನು ಅವನಿಗೆ ಏನಂತ ಕೇಳಿದ್ರೆ ಚೆನ್ನಾಗಿಲ್ಲ ಇರೋ ಇದು ಅಂತ ಹೇಳ್ತಾನೆ ಅದೆಲ್ಲ ರೆಡಿ ಆಯ್ತಾ ಒಂದ್ಸಲ ಸ್ಟಾರ್ಟ್ ಮಾಡಿದ್ವಿ ಒಂದೇ ಸಲ ರೈಸ್ ಆಗ ಹೋಗ್ತಾ ಇತ್ತು ಹಂಗೆ ರನ್ನಿಂಗ್ ಅಲ್ಲೇ ಇತಾ ಕತ್ಕೊಂಡು ಅವನು ಎಕ್ಸ್ಲೀಟರ್ ವಯರ್ ಲೂಸ್ ಮಾಡತ ತಿರ್ಗಾ ಮತ್ತೆ ಟೈಟ್ ಮಾಡಿದ್ದಿನ ತಿರ್ಗಾ ಲೂಸ್ ಮಾಡ್ದ ಸರಿ ಆಯ್ತು ಅನ್ ಕೊಂಡವಿ ನಾವು ಸರಿಯ್ತು ಅನ್ಕೊಂಡ ಕೊಂಡು ನಾವು ಎಲ್ಲಾ ಆಪ್ ಮಾಡಟ್ಟಕಿನ ನ ಮಾಡ್ದ ಕೀ ನ ಪೆಟ್ರೋಲ್ ಖಾಲಿ ಹೋಗುತ್ತೆ ಅಂತ ಕೀ ಆಫ್ ಮಾಡ್ದೆ
ಹಾ
ಕೀ ಆಫ್ ಮಾಡಿ
ಹಾ
ಇದು ಮುಂದಗಡೆ ಡೂಮ್ ಬರುತ್ತೆ ನೋಡಿ ಹಾ ಡೂಮ್ ಡೂಮ್ ಆ ಡುಮ್ ಹತ್ರ ಹೋಗಿ ಡಮ್ ಬಿಚ್ಚು ಡುಮ್ ಬಿಚ್ಚು ಅಂದ ಅವನು
ಹಾ
ನಾ ಏನಕ್ಕು ಅಂದ್ರೆ ಏನು ಲೈಟ್ ರಿಪಿಟ್ ಮಾಡ್ಬೇಕು ಬಿಚ್ಚೋ ಅಂದ
ಹಾ
ಬಿಚ್ಚಿದೆ ತಾನೇ ನಾನು ಬಿಚ್ಚಿದ್ಮೇಲೆ ಲೇಟ್ ತ್ಕ ಹೋಗರ್ಬೇಕಕ್ತಾನೆ ಅವನು
ಹಾ ಹೌದು ಅಲ್ಲ ಇ ತಗೊಂಬರ್ಬೇಕು
ತಗೊಂಡ್ ಬರ್ದಿರಾ ಹೋಗ್ ಮನೆ ಒಳಗಡೆ ಹುಡ್ಕಿ ಹುಡ್ಕಿ ಚಿ ಹುಡುಕಿಲ್ಲ ಇಟೆ ಚಿಕ್ಕಿಲ್ಲಾ
ಹ ಓ
ಅವ್ನು ಹುಡ್ಕಿ ಹುಡ್ಕಿ ಹುಡ್ಕಿ ಲೈಟೇ ಸಿಕ್ಕ್ಯ ನಾನ ದು ಮೆಲ್ಲ ಬಿಚ್ಚಾಕ್್ದ ಎಲ್ಲ ಆಗಿಯೋಯ್ತು
ಹಾ
ಆಮೇಲೆ ಬಂದಿದ ತಕ್ಷಣ ಲೇಟು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಬಂದ ಬಂದಂಗೆ ಏನೋ ಡೂ ಮಾತ್ರ ಒಂದು ಗ್ಲಾಸ್ ಬರುತ್ತೆ ಅಲ್ಲಿ ಅದು ಅದು ವೈಟ್ ಕಲರ್ ಗ್ಲಾಸ್ ನೀರು ಏನಾದ್ರು ಒಳಗಡೆ ಹೋಗ್ದಿರಾ ಇರ್ಲಿ ಅಂದ್ಬಿಟ್ಟು ಬೋಲ್ಪತ್ರ
ಹ ಬಾಲ್ ಆತ್ರಾನ ಹ ಸರಿ ಸರಿ
ಆ ಆ ಗ್ಲಾಸ್ನೆ ಕಿಂತಕ್ ಬಿಟ್ಟಪ್ಪ ಅವ್ನ ಏನೋ ಅದೇನೋ ಒಂಥರ ಹಲ್ದಿ ಕಲರ್ ಇರುತ್ತೆ ಅದೇನೋ ಒಂಥರ ಪಾಚಿ ಎಲ್ಲ ಕಟ್ಟೆ ಇಟ್ಕೊ್ಬಿಟ್ಟಿತ್ತು ಅದಕ್ಕ ಅವನು ಇದೇ ಕೀತ್ತಾಗಬಿಟ್ಟ ಎಲ್ಲಾರೂ ಹೋಗ್ಲಿ ಬಿಡು ಹೌದ ನಾನು ಸೈಲೆಂಟ ಕುೂತ್ಕೊಂಡಿದ್ದೆ ಫೋನ್ ಮಾತ್ರ ಫೋನ್ ನೋಡ್ಕೊಂಡು
ಹ
ಫೋನ್ ನೋಡ್ಕೊಂಡಿದ್ದೆ ಮತ್ತೆ ಎಲ್ಲ ಆಗೋಯ್ತು ಅಂದ್ಬಿಟ್ಟು
ಹ
ಎದ್ದೇಳಿದ್ವಿ ಎದು ಏನೋ ಹೊಟ್ಟೆ ಏನು ಹಸಿತಾ ಇತ್ತು
ಹಾ
ಅಮೌಂಟ್ ಚೆಕ್ ಮಾಡಿದ್ರೆ ಅಮೌಂಟ್ ಇಲ್ಲ
ಹಾ
ಬ್ಯಾಲೆನ್ಸ್ ನೋಡ್ರೆ ಒಂದ್ರು ರೂಪಾಯಿ ನಂದ್ರಲ್ಲಿ ಒಂದ್ ರೂಪಾಯಿ ಇದೆ ಅವಂದ್ ರೂಪಾಯಲ್ ಅವಂದ್ರಲ್ಲಿ ಮೂರು ರೂಪಾಯಿ ಐತ್ತೆ ಹಾ ಇದೆಲ್ಲಗೂ ಕೆಲ್ಸ ಅಲ್ಲ ಅ ತ್ತ ನಾವು ಅವರು ಮನೆ ಒಳಗಡೆ ಹೋದ್ರೆ ಮನೆ ಒಳಗಡೆ ಹೋಗಿ ಊಟ ಚೆಕ್ ಮಾಡಿದ್ರೆ ಬೇಳೆ ಕಳ್ಸ್ರರು ಮುದ್ದೆ ಇತು ಬೆಳಗ್ ಬೆಳಿಗ್ಗೆ ಮುದ್ದೆ ಹೆಂಗಪ್ಪಾ ತಿನ್ನೋದು ಅಂದ್ಬಿಟ್ಟು ಹುಡ್ಕ್ಲ ಆಡಿದ್ವಿ ಏನಾದ್ರು ಇರ್ ಸನೋ ಅಂತ
ಹಾ
ಕಕೊಂಡು ದೋಸೆ ಐತೆ ತಿಂತ ಏನು ಅವಂದ ಅವ್ನು
ಹಾ ರೆಡಿಮೇಡ್ ಧೋಸೆನಾ
ರೆಡಿಮೇಡ್ ದೋಸೆ ಅಲ್ಲ ಅದು ಮನಲ್ಲೇ ಮಾಡಿದ್ದು ಇತ್ತಂತೆ
ಹಾ
ಅದನ್ನೇ ಕಲ್ಸ ಒಂದ ಆಗ್ದವನು
ಹಾ
ಆಗ್ತಾ ಆಗ್ತಾನೆ ನಾನು ಕ ನನ್ನ ಕರ್ದವನು
ಹಾ
ದೋಸೆ ಆಕಡೆ ಒಂದ್ ಸೈಡ್ ಸುಡ್ತಾ ಇದ್ದವನು ನನ್ ದ ಬರೋ ಇಲ್ಲೇ ತಿನ್ನೋಣ ಅಂದ
ಹಾ
ಅಲ್ಲೇ ಅವ್ನ್ ಹಾಕೋದು ನಾವ್ ತಿನ್ನೋದು ಹಾಕೋದು ನಾವ್ ತಿನ್ನೋದು
ಹಾ
ಆೋಯ್ತು ಅದು ಖಾಲಿ ಆಗೋಯ್ತಾ
ಹಾ
ತಿಂದಿದ್ದಾಯ್ತು ಅದೇ ಆಗೋಯ್ತು ದೋಸೆ ಮಾತ್ರ ತಿಂದಿದ್ ಬೆಳಿಗ್ಗೆ ಮುಗಿತು ಆಮೇಲೆ ನಾವು ಎಕ್ಸಾಮ್ ಟೈಮ್ ಆಯ್ತು ಅಂದಬಿಟ್ಟು ಮನೆ ಹತ್ರ ಬಂದಿದ್ದು
ಹಾ
ಕೋಳಿ ಒಂದ್ ಮೂರು ಇದಾವೆ ನನ್ನ ಹತ್ರ ಒಂದ್ ಜಾಲು
ಹಾ
ಅವನ್ ಉಂಜಾ ನೋಡ್ಬಿಟ್ಟು ಬಾರವ ನಮ್ಮ ಮನೆ ಹತ್ರ ಒಂದಿದೆ ಹಂಜಾ ಹಾ ಅದಕ್ಕ ಇದಕ್ಕ ಪೈಟಿಂಗ ಬಿಡ
ಫೈಟಿಂಗ್ ಉಂಜಾಗಲಾ
ಫೈಟಿಂಗ್ ಬಿಡೋಣ ಅಂತ ಅವನು
ಹಾ
ಅವು ನೋಡಿದ್ರೆ ಒಂದ ನೋಡಿದ್ರೆ ಒಂದು ಭಯ ಓಡೋಗ್ತವೆ
ಹೋ
ಹಾ
ಅದ್ ಹೆಂಗೆ ಫೈಟಿಂಗ್ ಒಂ ಜಾಗಗಳಲ್ಲ ಓಡೋಗೋದ
ಅಯ್ಯೋ ಅದೇನನ್ನೋದು ಗೊತ್ತಿಲ್ಲ ಬ್ರರು ನನ್ಗೂ ನಿನು
ಹಾ
ಹಾ ಏನು ಅವನು ಹೇಳ್ತಾನೆ
ಹ
ಏನೋ ಹಳ್ಳು ಬಿದ್ದ ಹೋಗೈತೆ
ಹ ಹಂಗಾದ್ರೆ ಸಿಂಗಲ್ ಮಾಡ್ಬಿಡತ್ತಾನೆ
ಸಿಂಗಾಲಾ ಅಂದ್ರೆ ನ ಸಿಂಗಲ್ ಸಿಂಗಲ್ ಆಗೆ ಕಟಾಕ ದಮ್ಮನ್ನನೆ ತ ನೀ
ಹಂಗಲ್ಲ ಒಬ್ರು ಆ ತಾರ ಕಟ್ಟಾಕದಲ್ಲ ನಾನು ಮೇಯಿಸ್ತೀನಿ ಫೈಟಿಂಗ್ ಮುಂಜಾಗ್ಲ ಆ ತರ ಆಗಿರೋದಕ್ಕೆ ಯಾವ್ದಾದ್ರು ಗೂಡಲ್ಲ ಹಾಕಿ
ಹಾ
ಜೊತೆಯಲ್ಲಿ ಹೆಣ್ಣದು ಕೋಳಿ ಇರುತ್ತೆ ಅಲ್ವಾ
ಹಾ ಹಾ
ಹ ಯಾವ್ದಾರರು ಹೊಸಾದ್ ಎಣ್ಣು ಕೋಳಿ ತಂದು ಅದ್ರ ಜೊತೆಲ್ಲ ಹಾಕಿ ಇಟ್ರೆ
ಹಾಂ
ಬೇರೆ ಉಂಜ ಮೇಲೆ ಅದ ಜ್ಞಾನ ಇಲ್ದಿರ ಆಗೋಗುತ್ತೆ ಬೇರೆ ಬೇರೆ ಒನ್ ಜನ ಜ್ಞಾಪಕ ಇಟ್ಕೊಳಲ್ಲ
ಹಾ
ಅವಾಗ ಇವಾಗ ಒಂದ್ ಜನ ನೋಡಿ ಓಡ್ತಾ ಇರತ್ತೆ ನಡೆ
ಹಾ
ಹದ್ನೈದ ದಿನ ಆಚೆಕ್ ತೆಗಿದ್ದಿರ ಹೆಣ್ಣ ಕೋಳಿ ಜೊತೆ ಇಟ್ರೆ ಹದ್ನೈದು ದಿನ ಆದ್ಮೇಲೆ ಅದೇ ಹುಂಜಾ ಮೇಲೆ ಫೈಟಿಂಗ್ ರೆಡಿ ಆಗ್ಬಿಡುತ್ತೆ
ಹಾ ಹೌದಾ ಹ ಸರಿ ಸರಿ ಅದಾಯ್ತಬ್ರು ಅದಾಯ್ತ ತಕ್ಷಣ ಎತ್ಕೊಂಡೋದ ಅವ್ರ ಮನೆ ಹತ್ರ ಹೋಗಿ ಬಿಟ್ವಿ ಅದು ತಗ್ಲಿಲ್ಲ ಮುಗೀತು ಅಂತ ನಾನ್ ಬ್ಯಾಗ್ ಎತ್ಕೊಕ ಮನೆಗ್ ಬಂದ್ವಿ
ಹಾ
ಮನೆಗ್ ಬಂದು ಬ್ಯಾಗ್ ಎತ್ಕೊಂಡು ರೆಡಿ ಆಗಿ ಎಕ್ಸಾಮ್ ಟೈಮ್ ಆಗ ನೋಟ ರೆಡಿ ಆಗಿ
ಹಾ
ಮತ್ತೆ ಗಾಡಿ ಎತ್ಕೊಂಡ ನಾ ಹೆಂಗಿದ್ರನು ರೆಡಿ ಮಾಡಿದ್ದೀವಿ ಗಾಡಿ ಸ್ಟಾರ್ಟ್ ಹೋಗುತ್ತೆ ಅಂತ
ಹಾ
ಅವ್ರ ಮನೆ ಹತ್ರ ಹೋದೆ
ಹಾ
ಹೋಗಿ ಗಾಡಿಯ ಕಿಕ್ ಹೊಡೆದು ಒಡೆ್ದ ಒಡ್ದ ಒಡೆ್ದ ಒಡದು ಸಾಕೋಗೋಯ್ತು ಗಾಡಿ ಮಾತ್ರ ಗಾಡಿ ಮಾತ್ರ ಸ್ಟಾರ್ಟ್ ಆಗಿಲ್ಲ ಎಲ್ಲ ಪೆಟ್ಟ ಪೆಟ್ರೋಲ್ ಎಲ್ಲೋ ಖಾಲಿಯಾಗಿ ಹೋಗಿರ್ಬೋದು ಅನ್ಬಿಟ್ಟು ನಮ್ಮಮ್ಮ ಬಂದು ನೂರು ರೂಪಾಯಿ ತಗೊಂಡು ಓದೆ ಪಟ್ಟ ಪೆಟ್ರೋಲ್ ಅಕ್ಷಣಅಂಥ
ಹಾ
ಗಾಡಿನ ತಂದು ನಮ್ ಊರಲ್ಲಿ ಒಂದು ಪೆಟ್ರೋಲ್ ಅಂಗಡಿ ಇದೆ
ಹ್ಮ್
ಪೆಟ್ರೋಲ್ ಅಂಗಡಿ ಇದೆ ಅಲ್ಲಿ ಹೋಗಿ ಪೆಟ್ರೋಲ್ ಹಚ್ಕೊಂಡ್ವಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೂನು ತಿರ್ಗಾ ಹೊಡ್ದೆ ತಿರ್ಗಾ ಸ್ಟಾರ್ಟ್ ಆಗಿಲ್ಲ
ಅಯ್ಯ ಮತ್ತೇನಾಗಿತ್ತುದ
ಮತ್ತೆ ಅದೇ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ ಬ್ರೋ ಆಮೇ ಅಲ್ಲಲೆ ಒದತ್ಕೊಂಡ್ಓದಿದ ತಿರ್ಗ ಫ್ರೆಂಡ್ಅವರ್ ಮನೆ ಹತ್ರ ಓದ್ ನಾವ ಇಬ್ರು
ಹಾ
ಥತ್ರೋ ಮಾಡಿದ್ವಿ ಆಗಿಲ್ಲ ಆ ಆಮೇಲೆ ಫ್ರೆಂಡ್ ಅವ್ರ ಮನೆ ಹತ್ರ ಹೋದ್ವಿ
ಹಾ
ಫ್ರೆಂಡ್ ಅವ್ರ ಮನೆ ಹತ್ರ ಹೋಗಿ ಹ ಏನೋ ಬ್ಯಾಟ್ರಿ ಏನು ಬಿಚ್ಚದ ಅವನ್ ಗ್ಯರಜ್ ಅವ್ನು ನಮ್ ಫ್ರೆಂಡ್ ಗ್ಯಾರೇಜ್ ಒನ್ ಫೋನ್ ಮಾಡಿದ್ದ
ಹಾ
ಮೆಕಾನಿಕ್ ಗೆ ಫೋನ್ ಮಾಡಿದ್ದ ಅವನ್ ನಿತ್ಕೊಂಡ್ ಹೇಳ್ದ ಏನ ಬ್ಯಾಟ್ರಿ ಹತ್ರ ಕಾಯಿಲಿ ನೋೋಗಿರ್ತೈತಿ ನೋಡು ಅಂದ
ಹಾ
ಅವನು ಅದೇ ಕೆಲ್ಸದಲ್ಲಿ ಹೋಗಿ ಮನೆ ಹತ್ರರ ಹೋಗಿ ಬ್ಯಾಟ್ರಿ ಬಿಚ್ಚಿ ಏನೋ ಕಾಯಿಲೆ ಏನೋ ಚೆಕ್ ಮಾಡ್ತಾ ಇದ್ದ ಕಾಯಿಲೆ ಎಲ್ಲಾ ಚೆನ್ನಾಗಿದೆ
ಹಾ
ಕಾಯಿಲೆಲ್ಲ ಚೆನ್ನಾಗಿದೆ ಬಿಚ್ಬಿಟ್ಟು ಮತ್ತೆ ಕುಚ್ಚ್ದಾಚ ಜೋರ್ಗ
ಹಾ
ಆಮೇಲೆ ಕಿಕ್ ಕೊಡ್ದ ಹೊಡ್ದ ಹೊಡ್ದ ಸಾಕೋಗತ್ತುು
ಹಾ
ಲಾಸ್ಟ್ ಅಲ್ಲಿ ಇನ್ನೊಂದ್ ಐತ್ತು ಹತ್ತುರಕಿ ಕುಡ್ದ್ ಬಿಟ್ರೆ ಸ್ಟಾರ್ಟ್ ಆದ್ರೆ ಸ್ಟಾರ್ಟ್ ಆಗ್ಲಿ ಇಲ್ದಿದ್ ಹೋಗ್ಲಿ ಅಂಬಬಿಟ್ಟು ನಾವು ಅನ್ಕೊಂಡೆ ಅಂತ ಹೇಳ್ದೆ ಅವನು